ಹಲೋ
ಹಾ
ಹಾ ಒಂದು ಕಾಲ್ ಮಾಡಕ್ ಇಷ್ಟ್ ಹೊತ್ತ
ಹ ಸ್ವಲ್ಪ ಅದು ನೆಟ್ ವರ್ಕ್ ಇಶ್ಯೂ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು.
ಹಂಗೆ ಗುಲ್ಬರ್ಗ ಇರಲ್ಲ ದೊಡ್ಡ ಸಿಟಿ ಒಳಗೆ.
ಸಿಟಿ ಒಳಗೆ ಇದ್ರೂ ಕೂಡ ಸ್ವಲ್ಪ ಗಾಳಿ ಬೀಸುತ್ತೆ ಅದಕ್ಕೆ ನೆಟ್ ವರ್ಕ್ ಇಶ್ಯೂ ಬರುತ್ತೆ.
ಹ್ಮ್
ಹ್ಮ್ ಇಪ್ಪ ಹ್ಮ ಏನ್ ಮಾಡಕತ್ತೀರಿ. ಚಂತನ ಹಾತಾರ ಆಲೂ ರೈಸ್ ಮಾಡಿಂತ ನಾ ಅಂದರು.
ರೈಸ್ ಒಂದೇ ತಿಂದ್ರಿ.
ವೆರೈಟಿ ವೆರೈಟಿ ಚಂತನ ರೈಸ್ ಮಾಡ್ತಿರ್ತೀನಿ ನಾನು ಪಾಲಕ್ ರೈಸು. ಬೆಳ್ಳುಳ್ಳಿ ರೈಸು ಆಲೂ ರೈಸು ಇವತ್ತು ಮಾಡಿನಿ ನೆಕ್ಸ್ಟ್ ನಾಳೆಗೆ ನೆಕ್ಸ್ಟ್ ನಾಳೆಗೆ ಬೇರೆದ್ ಯಾವ್ದಾದ್ರೂ ತಲಿ ಹೊಡಿಸ್ಬೇಕ್
ಏ ನೀನೇ ಮಾಡ್ತಿಯನ್ ಬಾರಿ ನೀನ್ ನೋಡ್ ಬಂದಾಗ್ ಏನ್ ಮಾಡ್ತಿ
ನಂಬಲ್ಲಲ್ಲೇ ಎಲ್ಲ ಏನು ಮ ನಿಜ್ಜ ಮಾಡ್ತೇನಿ ಅದ್ರ ಒ ಯಾರನ್ನ ಬಂದಾಗ ಅಷ್ಟೇ ಮಾಡಲ್ಲ ಯಾಕಂದ್ರೆ ಸುಮ್ಮನೆ ಅಲ್ಲಿ ಮಾಡಕ್ ಹೋಗ್ಬಾರ್ದು.
ಹ್ಮ್ ಒಳ್ಳೆ ಬುದ್ಧಿ.
ಹ್ಮ ಮತ್ತೆ ಒಳ್ಳೆ ಬುದ್ದಿ ಬರ್ಬೇಕಾಯ್ತು ಸ್ವಲ್ಪ್ ಸ್ವಲ್ಪ್ ಕಲ್ತ್ ಕಲಿಬೇಕಲ್ಲ ಮಾಡ್ ಆಕ್ತಿವ್ ಅಲ್ಲ ಮತ್ತೆ ಏನ್ ಮಾಡಲ್ಲ.
ಹ್ಮ್
ಆಲೂ ರೈಸ್ ಆ ಆಯ್ತ್ ನಿಂಗ್ ಆಲೂ ರೈಸ್ ಮಾಡ್ತನಿ ಅವ್ರಗ ಒಬ್ಬರಿಗೆ ಚಪಾತಿ ತಿ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಚಂದ ಆಗ್ತದ್ ಹೆಂಗ ಬಿಡು.
ಹ್ಮ್ ಮಾಡ್ಬೇಕ್ ಹೆಣ್ಮಗಳಾದ್ರೆ ಮಾಡ್ಬೇಕ್
ಹ್ಮ್ ಆದ್ರ ನಿಮ್ ಕೆಲಸ ನೀವ್ ಗಂಡ್ ಮಕ್ಕಳ ಕೆಲಸ ಬಾಳ್ ಚಂದ್ ಮಾಡ್ತಾರೆನ್ ಎಲ್ಲೂ ಎನ್ ಎಲ್ಲೂ ಬರದು ಕೊಟ್ಟಿಲ್ಲ ಯಾರು ಏನ್ ಗಂಡ್ ಮಕ್ಕಳು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು.
ಹೆಣ್ಣ್ ಮಕ್ಕಳ್ ಕೆಲಸ ಹೆಣ್ ಮಕ್
ಹ್ಮ ಹ್ಮ್ ಅದೇನಿಲ್ಲ ಹಂಗೇನಿಲ್ಲ ಎಲ್ಲಾ ಮಾಡ್ತಾರೆ ಗಂಡು ಮಕ್ಕಳು. ಗಂಡ್ ಮಕ್ಕಳು ಮಾಡ್ತಾರೆ ಎಲ್ಲಾ ಕೆಲಸ.
ಏನ್ ರೊಟ್ಟಿ ತಂದ್ ಗಂಡ್ ಮಕ್ಕಳ ಕೈಯಲ್ಲಿ ಮಾಡ್ಸಬಿಟ್ಟೆ.
ಹ್ಮ್ ಮಾಡ್ಬೋದು ಯಾಕ್ ಮಾಡಕ್ಕ್ ಆಗಲ್ಲ.
ಆಗಲ್ಲ ಅದೇಂಗೆಲ್ಲ
ಆತದೆಲ್ಲಾ ಕಲ್ತ್ ಮಾಡ್ಬು ಯಾಕ ಹೆಣ್ಮಕ್ಳು ಮಾಡಲ್ಲ ಗ್ಯಾರ ಏನ್ ಎಲ್ಲಾ ಕೆಲಸ ಮಾಡ್ತಾರ್ ಗಂಡ ಮಕ್ಕಳ ಯಾವ್ದ್ ಮಾಡಲ್ಲ ಅಂತ ಹೇಳ್ ನಿಮ್ ಫೀಡ್ಗಿಂದ್ ಯಾವ್ದ್ ಕೆಲಸ ಮಾಡಲ್ಲ ಅಂತ ಎಲ್ಲಾ ಕೆಲಸ ಮಾಡ್ತಾರಾ ಮತ್ ಮನೆನು ನೋಡ್ಕೊಂಡ್ ಹೋಗ್ತಾರ ಹಂಗ್ ನೋಡ್ರಿ ನಿಮಗ್ ಒಂದ್ ರೊಟ್ಟಿ ತಟ್ಟದ ಆಗಲ್ಲ. ಮತ್ ರೊಟ್ಟಿ ತಟ್ಟದಾಗಲ್ಲ ಮತ್ ಮಾಡಿದ ರೊಟ್ಟಿ ಹೆಸರಿಡಕ್ ಕುಂದ್ ಬರ್ತದೆ.
ಹ್ಮ್ ದಿನ ನೋಡ್ತನಿ ಏನೇನ್ ಮಾಡತ್ತೀಯಾ ಅಂತ.
ನಿನ್ನ ಹೆಸ್ ನಿನ್ ಎದುರು ಮಾಡಲ್ಲೇ ನಾ ಹೆಸರಿ ಇಡ್ತಿದ್ ಚಂದನ ಏನ್ ಒಂದ್ ಚಂದ ಆದ್ರ ಬಿಸ್ ಕ್ರೀಡತೆ
ಹ್ಮ್
ಅಂದ್ರೆ ನೆಕ್ಸ್ಟ ಟೈಮ್ ಚಂದ ಬರತದ
ಅಷ್ಟೇನ್
ಅಂದ್ರ್ ನೆಕ್ಸ್ಟ್ ಟೈಮ್ ಮಾಡಿದ ಚಂದ ಆತಕ್
ಹ್ಮ್ ಹ್ಮ್ ಹಂಗೇನ್ ಇರಲ್ಲ
ಹಂಗೆ ಇರತದ್
ಬಿಡಪ್ಪ ನಿಂದ್ ಹೇಳ್ತಾಯಿತ್ ನಿನ್ ಕಟ್ಟಕಂಡಕ್ ಸಾಯ್ಬೇಕ್ ನಂಗೆ ಗೊತ್ತೈತ
ಹ್ಮ್ ಕುತ್ತಿಗಿತ್ತಿಗ್ ಸಾಯ ಹೊಡಸತಿರಿ
ಹಂಗೆ ಮಾಡ್ರ್ ಅದೊಂದೇ ಬಾಕಿ ಇರತದ್ ತೆಗೆಯಪ್ಪ ದೇವ್ರೇ
ಯಾಕರ ಮಾಡ್ಕೊಂಡನ್ನಬೇಕ
ಹ್ಮ್ ಹಂಗೆ ಅಂತಳ ತಗ ನಾನೇ ಪಸ್ಟಿಗ ಹೇಳ್ಬಿಟ್ಟ್ನ ನೀ ನೋಡಕ್ ಹೋಗೋ ಟೈಮಿಗ್ ಹೇಳ್ಬಿಟ್ನತಿನಿ.
ಹ್ಮ್ ನಿನ್ಗ್ಯಾರ್ ಕರಕೊಂಡ ಹೊಕ್ಕರ್ ನೋಡಕ
ಅಂತ ನಾನ ಮುಂಚೆ ಬರ್ತನ ಅಂತದರ್ದಾಗ..
ಹ್ಮ್ ಕರ್ಕೊಂಡ ಹೋಗೋರ ಯಾರ ಬಂದ್ರ
ನಂಗೆ ನಾನ ಏದ ಬಿಟ್ಟೆ ಎಲ್ಲ ಬಂದ ಇಲ್ಲಾಂದ್ರೆ ಫೋನ್ ನಂಬರ್ ಇಸ್ಕೊಂಡ್ರ ಆಮೇಲೆರ ಹೇಳ್ತೇನೆೇನ. ಬ್ಯಾಡ ಏಳ ಏಳಕತ್ ನೋಡ ಬ್ಯಾಡ ಅಂತ ಮುಂದ ನಿನ್ನ ಇಷ್ಟ ಅಂತ ಹೇಳ್ತೀನಿ ಅಷ್ಟೇ.
ಎಳಕತ್ತಿ ತಗೋ
ಬಾ ಬ್ಯಾಡ ನೋಡು ತ ತ ಅಕ್ಕ ಆಗಿರ್ತಾಳ ಇಲ್ಲಾ ತಂಗಿ ಇರ್ತಳ ತಂಗಿ ಬ್ಯಾಡ್ ನೋಡು ಅಂತ ಹಳತಿನಿ.
ಈಗ ಆಲ್ರೆಡಿ ಅದಾರಲ್ಲ ಈವಾಗ್ ಇದ್ದಾಗ ಏನ್ ಆಯ್ತಾ
ಯಾರಿಗೆ ಹೆಳ್ಬೆಕಪ ಇದ್ದವ್ರರಿಗೆ
ಕೊಡ್ಲ ಆ ನಂಬರ
ಏನ್ ಬ್ಯಾಡ ಬಿಡಣ್ಣಾ ನಂಗೆ ಇಂಟ್ರೆಸ್ಟ ಅವೆಲ್ಲ
ಎಲ್ಲಿಲ್ಲ ಅವಳ
ಎಲ್ಲನ ಬ್ಯಾಡ ಬ್ಯಾಡ
ಒಂದ ಫೋಟೋ ಹಾಕತನ ಅದಿದ್ನಲ್ಲ ಹಾಕಿದ್ನನೆಲ್ಲ ನೋಡಿದೆಲ್ಲಾ
ನೋಡಿದ್ನ ಬಿಡು ಕಣುತುಂಬದೆಪ್ಪ... ಮಸ್ತ ತಕ್ಕೊಂಡಿ ಇನೊಂದ್ಸತಿ ಯಾಕ ನೋಡ್ತನಿ.
ಇನ್ನೊಂದ ಸರಿ ಹಾಕ್ಲ...
ಹ್ಞ ನಾಕ ನೋಡ್ತೀನಿ
ಮಸ್ತ ದ ಫೋಟೋ...
ಒಂದ್ ವ್ಯೂ್ ನೋಡಂಗ ಹಾಕ್ಬೇಡ ಸ್ವೀಧಾ ಹಾಕ್ ನೋಡಂಗ
ಅದು ಬಾಳ ಇಷ್ಟ ಆಗೈತಿ ನನಗೆ ಆ ಫೋಟೋ ಇಬ್ಬ್ರಗೂ ಮ್ಯಾಚ್ ಆಗೈತಿ ವೈಟ್ ವೈಟ
ಓಹ ದೇವ್ರೆ
ನಾನ್ ಅಲ್ಲಿ ಸುಮ್ಮ ಹೊಂಟಿದ್ದೆ ಏ ಇಬ್ರು ವೈಟ್ ವೈಟ ಇದ ಬಾ ಫೋಟ ತಗೊಂಬಾ ಅ
ಹ್ಮ್ ರೋಗಿ ಬಯಸಿದ ಹಾಲನ್ನ ವೈದ ಹೇಳಿದ ಬಿರಿಯಾನಿನ ಅಂತ
ಏ ನಂಗೇನು ಬೇಕಾಗಿರ್ಲಿಲ್ಲ
ಹೌ....
ಸುಮನೆದ
ಒಂದಿ ಇದೂ ಹೂ ಕಳ್ಸಿದಲ್ಲಾ ನೋಡೆನ್ ಬಿಡು
ಅಷ್ಟ್ ಇನ್ನೊಂದ ಹಾಕ್ತಿನ್ ತಡಿ ಅವರ್ ಜೊತೆ ಇರೊದ ಅವತ್ತೇ ಹ ತಗೊಂಡಿ ಇರತ್ತಾವ
ಪ್ಲೀಸ್ ನಂಗ್ ನೋಡಕ್ ಆಗವಲ್ತು ಪ್ಲೀಸ್
ಹ್ಮೂ.
ಇನ್ನೊಂದ್ ಎಕಡೆ ಹೊಗೆತ ಅದ ಇನ್ನೊಂದ್ ನೋಡ್ತೆನ್ ಅಂದ್ರೆ ಹಾಕ್ತೆ
ಏನ್ ಬೇಡಾ
ನೊಡ್ ಹೊಟ್ಟೆ ಉರ್ಕೊ ಒಂದ್ ಸ್ವಲ್ಪ್
ಹೊಟ್ಟಿ ನನಗ್ಯಾಕ್ ಹೊಟ್ಟಿ ಉರ್ತೈ ನನಗ್ಯಾಕ್ ಹೊಟ್ಟಿ ಉರ್ತದ
ನಾನ್ ಚೆಂದ ಬಂದಿರೊದ್ ಅದಿಕ್ಕೆ ಇನಂದ್ ಹಾಕಿನ್ ನೊಡ್ ಚಂದ ಅದೆನಿ ನನಗೆನಾಗೆತಿ ಹೀರೋ ಹೀರೋ ಆಗಿನಿ
ಹ್ಮ್ ಹ್ಮ ಹಂಗೆ ಅನ್ಕೊಂಡಿರ್ಬೇಕ್ ನೀನ್ ಅಷ್ಟೇ
ಹಂಗೆ ಇದೀನಿ ಅನ್ಕೊಳೊದೆನಿಲ್ಲ
ವಾ ಇಕಿ ಚಂದಾಳ್
ಏ ಅದ ಒಬ್ಬರು ಒಂದೇ
ಹಾ.
ಹ್ಮಾ.
ಅಂದ್ರೂ ನಿ ಚಂದಿಲ್ಲ ಪೋಟೋ
ಆಯ್ ಇನ್ ಪಷ್ಟಿಗೆ ಕಳ್ಸಿರದೆ ಮಸ್ತ್
ಏಯ್ ಚೆಂದಿಲ್ಲದರಾಗ್ ಆಕಿನ್ ಹೆಸ್ರೇನ್
ಯಾಕ
ಹ್ಮ್ ಕೇಳ್ದೆ ಪಾ
ಹೆಸರ ಏನೋ ಇರ್ತೈತ ಬಿಡ ಪಾಪ
ಹ್ಮ್. ಸುಮ್ ಕೇಳ್ಬೇಕ್ ಅನ್ಸ್ತ ಹೇಳದಿದ್ರ ಹೆಳ್ ನಂಗೆ ಅಂತ ಪರಿ ಏನ್ ಫೋರ್ಸ್ ಇಲ್ಲ
ಹ್ಮ್ ಅಷ್ಟೇ ಸುಮ್ಮ್ನೀರ್
ಹ್ ಹ್ಮು.
ಎಷ್ಟಕ್ ಮಾಡೊ ಕಾಲ್
ನಿದ್ದಿ ಬಂದಾಗ.
ನಿದ್ದಿ ಯಾವಾಗ ಬರತ್
ಅದ ಕೇಳ್ಬೇಕ್ ಕೆಳ್ ಫೋನ್ ಮಾಡಿ ಕೇಳ್ತೀನಿ ನೀ ಯಾವಾಗ ಬರ್ತೀಯಾ ಅಂತಾ ಬೇಡಾ ಬೇಡಾ ಅಂಗ ಹಂಗೆಲ್ಲ ಕೂಡಲ್ಲ ನಾವ್ ಯಾರ್ಯಾಗೊ
ಯಾರಿಗ್ ಕೊಡ್ತಿರ
ಅದುರ್ದು ಅವ್ರದು ನಮ್ದು ಸೀಕ್ರೆಟ್ ಅವೆಲ್ಲ.
ನಮ್ಗು ಒಂದ್ ಸ್ವಲ್ಪ ಹೇಳಿದ್ರ ಒಳ್ಳೆದ್
ಹ್ಮ್ ಹ ನಾಳೆ ಎಕ್ಸಾಮ ಇಲ್ಲೆನ್ ಓದ್ ಮಕ್ಕೊ ಅತ್ಲಾಗ್ ಮಕ್ಕೊತಿರ್ ಯಾಕ
ಎಕ್ಸಾಮ ಇದ್ದಾಗ ಮಲ್ಕತಿನಾ
ಹ್ಮ್ ಹ್ಮ್ ನಾಳೆ ಎಕ್ಸಾಮ್ನಾಗ ಎಲ್ಲ ಬರ್ತರಿ ಈಗ ಎಷ್ಟನೇ ಇಯರ್ ನಿಮ್ದು ಥರ್ಡ್ ಇಯರ್ ಏನ್ ನಿಂದ್.
ಹ್ಮ್
ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಫಸ್ಟ್ ಇಯರ್ ಏಫಸ್ಟ್ ಹಾ ಎರಡು ವರ್ಷದೋಡ್ಡವ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೊಸು ಪೇಪರ್ ತಕೊಂಡಿದವಿ
ಹ್ಮ್ ನಾವ್ ತಕಂದ್ರೆ ಕ್ ಮುಂದಕ್ ಹೋಗೋದಲ್ಲ ಒಂದೇ ಹೋದ್ ಬ್ಯಾಕ
ಅಲ್ಲಾ ಒಂದ ಉಳಿದರ್ನು ಬ್ಯಾಕು ಬಟ್ ನೆಕ್ಸ್ಟ್ ಇಯರ್ಗ ಕೂಡ್ಸ್ತಾರ ಇಲ್ಲಾ
ಕೂಡ್ಸುದಿಲ್ಲ ಒಂದು ಕೂಡ್ಸುದಲ್ಲಾ
ಹ್ಮ್ ಹ್ಮ್
ಈಗ ಮತ್ ಪೇಪರ್ ಹೋಗಿದ್ದ್ ಯಾವಾಗ ಬರ್ಬೇಕ್ ಅಂದ್ರೆ ನಿಮ್ಗ್ ಶೂಟಿ ಕೊಡ್ತಾರೇನಾ
ಪೇಪರ್ ಹೋಗಿತ್ತು ಅಂದ್ರೆಂದ ಒಂದು ತಿಂಗಳ ಆದ್ಮೇಲೆ ಡ್ರೈ ಮಾಡೋರು ರು
ಹಾ ಹಾ ಅದ್ರ ಬರಿಬೇಕೇನ
ಹ್ಮ್
ಅಂದ್ರ ನಿಮ್ದ್ ಹಿಂಗಗೆ ಇಂಟರ್ನಲ್ ಏನಂದಲ್ಲ ಅದ್ರ ಪಾಸೇ ಆಗ್ಲಿಲ್ಲ ಅಂತ ಅಂದ್ರೆ ಹಂಡ್ರೆಡ್ ಮಾರ್ಕ್ಸ್ ದು
ಮೂರ್ ಇಂಟರ್ನಲ್ ಆದ್ಮೇಲೆ ಮತ್ತೆ ಒಂದು ಇಂಟ್ರಲ್ ಇರ್ತಾರೆ ಮಿಡಿಯಲ್ ಇಂಟರ್ನಲ್
ಹ್ಮ್ ಹ್ಮ್ ಹೌದೇ ಅಂದ್ರೆ ಒಂದ್ ಪೇಪರ್ ಹೋದ್ರೆ ಎಷ್ಟ್ ಇರ್ತದ ನಿಂಬಲ್ ದುಡ್ಡು ಕಟ್ಟಕ್
ಮೂರು ಪೆಪರ್ ಸೇರಿ ಐದು ಸಾವಿರ ರೂಪಾಯಿ ನಾಯ್ತಾ
ಮೂರ್ ಪೇಪರ್ ಸೇರಿ ಐದ್ ಸಾವಿರ ನಮ್ಗೆ ಒಂದೇ ಪೇಪರ್ ಮೂರ್ ಸಾವಿರದ ಐನೂರು
ಹ್ಮ್
ಎರಡು ಪೇಪರ್ ಅಂದರೆ ಏಳು ಸಾವಿರ
ನಿಮ್ದು ಪ್ರೈವೇಟ್ ನಮ್ದು ಗೌರ್ಮೆಂಟ್
ಅಂದ್ರ ಬಿ ಅಷ್ಟ ಶುಬದ ಅದ್ರದಾಗೆ ಮತ್ತ ಇಲ್ಲಿ ಎಸ್ ಬಿ ಆರ್ ಅಪ್ಪತ್ತಾಗ ಹೆಂಗದ ಅಂತಂದ್ರ ಅಹ ಏಳ್ನೂರು ರೂಪಾಯಿದಾಗ ಒಂದ ಪೇಪರ್ ಗೆ
ಪೀಡಿಯ ಬ್ರ್ಯಾಂಡ್ ಐತು
ಬ್ರ್ಯಾಂಡ್ ಗೆ ನ ಬೆಂಕಿಹಚ್ಚ
ನೀನ್ ಮಾತ್ರ ಆತರಲ್ಲ
ಏನ್ ಬ್ರ್ಯಾಂಡ್ ಇಲ್ಲ ಮನ ಇಲ್ಲಾ ಸುಮ್ನೆ ಕೂಡ ಯನಲ್ಲ ಗೊತ್ತೇ ಎಲ್ಲ ಗೊತ್ತಾಗದ್ ಬಿಡು ನನಗೆ
ಅದೇ ಹಂಗೆ ಮತ್ತೆ ಅಲ್ಲಿ ಹೋಗ ಹ ಓದ ಹೋಗೋವರಿಗ ಅಷ್ಟೇ ಹೋದ್ಮೇಲೆ
ಹ್ಮ್ ಅದೇ ಎಲ್ಲಾ ಕೆಸರ ಅವೆ ಎಲ್ಲಾ ಕಡೆ
ಹ್ಮ್ ಮುಂಚೆ ಅದೇ ಚಂದ ಇರ್ತಂತಿದ್ದಲ್
ಹ್ಮ್ ಸುಮ್ ವೇಟಿ ಮಾಡದಿ ತಕೊಂಡ ನಮ ಪಾಪ ಇಷ್ಟ ಅಂದ ವೇಟಿ ಮಾಡು
ವ ಟಿ ಇ ಅಂದ್ರ
ವಿಡಿಯೋ ಕಾಲೇಜ್
ಹೌದು
ಇಲ್ಲ ಐತಲ್ಲ ವಿಶ್ವೇಶ್ವರ ಟೆಕ್ನಾಲಜಿ ಆಫ್ ಯೂನಿವರ್ಸಿಟಿ
ಎಲ್ಲಿ
ಅಲ್ಲಿ ಇದ್ರ ಬಳಲ್ಲಿ ಕಾಕನ ಮನೆ ಬಲಿ ಬರ್ತೇತ್ ನೋಡದು ಅಬನಾಬಾದ್ ರೋಡಿಗೆತ್ತದು ಕಾಲೇಜ್ ಮಸ್ತ್ ಐಯ್ತು ಅದನ್ನು ಕಾಲೇಜ್ ವಟಿವಿ ಇತ್ತು
ಹ್ಮ್
ಗೌರ್ಮೆಂಟ್
ತಟ್ಟಾಕತ್ತಾಳ ಇಕಿ
ಹ್ಮ್
ಹ್ಮ್ ಹ್ಮ್.
ಅದೇ ಮಾಡಮ. ಹ್ಮ್ ಬ್ಯಾಡ ಅದ ಕಡೆ ಅದು ವಿಟಿಯು ಹೆಂಗ್ ಇರ್ತದ ಅಂದ್ರ ವಿಟುಯು ಸಿಲಬಸ್ ಇರ್ತದ. ಟಫ್ ಇರ್ತದ ಜರ.
ಹ್ಮ್ ಮತ್ತ ಓದ್ಬೇಕ್ ಮತ್ತ.
ನಮ್ ಪಿಡಿಯೋದು ಹಂಗಿಲ್ಲ ಅವ್ರೇ ಕ್ವೆಶನ್ಸ್ ಕೊಟಿದ್ದ ಅವ್ರೇ ಓದ್ ಅದೇ ಓದ್ಬೇಕು. ಎಕ್ಸಾಮ್ನೆಗು ಅವೇ ಬರ್ತಾವ.
ಹ್ಮ್. ಲೆವನ್ ಆಯ್ತ್
ಓ ಹ್ಮ್.
ಮಲ್ಕೋಟೆ
ಹ್ಮ್ ನಂಗ ನಿದ್ದೆ ಉಂಟು
ನಿದ್ದೆ ಹೊಂಟ ಬ
ಹ್ಮ್
ಇವಾಗೇನೋ ಹೊರಾಗಿದೀಯಾ
ಹಾ ಹೊರಾಗ ಕಿಡಿ ಬಾರ ಅಂಡದ ಕುಂತೀ
ನಿಮ್ಮನಿ ಯಕಡೆ ಅಯ್ತಿಗ ಈಗ ಈ ಕಡೆ
ಹ್ಮ್ ಯಾಕಡೆ
ಈಕಡ ನಿಯರ್ ಇಲ್ಲಿಕಿದ ಹೇಲಿಪ್ಯಾಡ್ ನಿಯರ್ ಅಯ್ತಲ್ಲಾ
ಹ್ಮ್ ಅಲ್ಲ
ಮತ್ತೆ ಇಲ್ಲಿ ಹೊಸದ ಕಟಾತಾರನಲ್ಲಿ ಮೊದ್ಲಇದ್ದಲ್ಲಿ
ಹ್ಮ್ ಕಟ್ಟಾಕತ ಇಲ್ಲಿ ಹಾ ಕಟ್ಟಾಕತಾರ
ಇದು ಪೂರ ಇದನ್ನ ಬಿಲ್ಡಿಂಗ್ ಮಾಡ್ತಾರ ಏನಲ್ಲ
ಹ್ಮ್ ಬುರಸ ಕೊಟ್ರಸ
ಆಯ್ತ್ ಬಂತ
ಹ್ಮ್ಮ್ ಹ್ಮ್